ಹ ಗೋ ರೇವಣ ಸಿದ್ ಭೈ. ಏನಲ್ರಿ ನೀವೇ ಹೇಳ್ಬೇಕ್ರಿ. ಊಟ ಆಯ್ತ್ ನೋಡ್ರಿ ನಿಮ್ ಊಟ.
ದು ಅಗೆತ್ರಿಪ.
ಏನ್ ಮಾಡತ್ರಿ ಊಟಕ.
ಊಟಕ ಇವತ್ತ ಬದ್ನಿಕಾಯ್ ಪಲ್ಯ ರೊಟ್ಟಿ. ಅ ಆಲುಗೆಡ್ಡೆ ಪಲ್
ಹ ಹಾ ಅದ್ ಮಾಡಿರ್ಬಿಟ್ರ ಕರೆ ಇಲ್ಲಿ ಪಕ್ಷಿ ಪಕ್ಷಿ ಇಡ್ಯ ಕೊಗಿದ್ಯರ್ ಇಲ್ಲಿ.
ಹಾ ಇವತ್ ಹೋಗಿರಂತಲ್ರಿ.
ಹ್ಮ್ ಪಕ್ಷಿ ನೋಡಕ್ ನೋಡಕವ್ಯ. ಟೆಟ್ ಬರ್ತವೆ ಎಟೆಟ್ ಏನ್ ನೋಡಕ್ ಹೋಗಿದ್ದೆವು ಅಲ್ ಸ್ವಪ್ ನೀವ್ ಮುಂದ್ ಹೊಟ್ಟಿದ್ರಿ ನೀವ್ ಏನೋ ಪಕ್ಷಿ ಟೈಪ್ ಮಾಡ ದ್ರಿ ಆ ಹಿಂದ್ ಬಂದ್ಕೆಸಿಂದವ ಪ್ರದೀಪ ಪ್ರದೀಪ್ನ ಮುಖಂಡವ್ ನೋಡ್ರಿ.
ಇಬ್ರ
ಆ ಮುಾ ಮುಖಾಳರು ಏನೇನು ನಡೆಸ್ತಿದ್ರಿ ನಿಮ್ಗ್ ನಿಮ್ ಬಗ್ಗೆ ಏನು ಅಪ್ಪ ಅಪ್ಪಹರಣ ಮಾಡತಿದ್ರನ
ಮುಖಂಡ್ರಿ ಒಂದ್ ದಿವಸ ಏನ್ ಇಲ್ರಿ ಮಂಗಸ್ದಾರಿಿ
ಹ್ಮ್ ಮಡಗ ಸೇರಿ ಏನ್ ಮಾಡ್ತಾರ ಮಾಡ್ರಿ ಅಂದ್ರ ನಾನ ನೀ ನಾನು ಮನುಷಿಗೆ ಹತಪಡ್ತರ ಅಲ್ಲೇ
ಹ್ಮ್ ಅದ ಚಾಲ್ ಮಾಡ್ದ್ರ ನೀವ ಅಲ್ರರಿ ಪಲಿ ಎಲ್ಲಾ
ನಾವವು ನಾವ್ ಏನ್ ನಾವ್ ಸ್ವಲ್ಪ ಬಂದೆ ಇಲ್ರರಿ ನಾವೊಂದ್ ಸ್ವಲ್ಪ ಬರೀ ಸ್ವಲ್ಪ ಜಿತ್ತ ಅಂದ್ರನೇ ಮೈ ಮೈ ಜಿಗತಿರಿ ಅವ್ರ ಸ್ವಲ್ಪ ಬೇರೆ ಬೇರೆನ್ನೆ ಅಂತ ಬರಿ ನಾವ್ ಜೀ ಜಿ ಅತ್ತ ಅಂದ್ರೇ ಜಿಗತಿೀರಿ ನಮ್ಮ ಮೈಮ್ಯಾಗ ಅವ್ರ ಪೂರಾ ನಿಮ್ಮ ಹ ರೀ ಮಾಡ್ರಿ ಹಂಗೆಲ್ಲ ಜಿಗಸ್ಬೇಡ್ರಿ ಯಾವಾಗ್ ಜಾಗತಿರಿ ಯಾವಾಜ್ ಜಾಗತರಿೀ ನೀವು ಅವ್ರಿಗೆ
ಜಗ್ಗಂಬ್ರೀವ ಇ ನಿಮ್ ಅಲ್ಲಿ ಹೇಳಿದ್ರಿ ಜರ ಕೇಳಿ ತಗು ಜಗ್ ಬಡ ಅಂತಿನಂತಂದ ನೀ ಜಗಳಲದೆ
ಕರೆ ಕರೆ ಹೌದ್ರಿ ನನ್ ನಾ ನಾ ಸ್ವಲ್ಪ ಇದು ನಿಮ ನಿಮ್ ನಿಮ್ ಇವ್ರಗೆ ನಿಮ್ ಬಾಸ್ಕ ಕರ್ೊಂಡ ಹೋಗಿದ್ದೀರಿ ಸ್ವಲ್ಪ ಕಡಿ
ಕ ಕ ಹೊಸ ಹ್ಯಾಂಗ ಬರನ
ಯಾವ್ರೀ ಅವನ್ ಹ್ಮ ಚೊಲೋ ಇಲ್ರಿ ಅವ ಜಾತ್ರೆಾ ಬರ್ತಾವ ರೀ ಜಾತ್ರೆ ಜಾತ್ರೆರು
ಇ ಬಿಡ್ರಿ ದೌ್ರ ನೋಡಿದ್ರ
ಸರಿಾ ವೈಷ್ಣವ ಅಂತತ್ರ ಹೆಂಗಗೆ ಕಾಣಸ್ತಾವ ನೋಡ್ರಿ ಹ ಹ ರ
ೇವ್ರ
ಅಯ್ ವಿಟ್ಟಾಲ್ಿ ವಿಟ್ಟಾಲ್ ಅವ್ರ ಅಪ್ನ ಹೆಸರು ವಿಟ್ಟಲ್ ನೋಡ್ರಿ
ಇಏನೂರುಪ್ಪ ಬು ನಾಣ ಹ ಹ
ಮತ್ರಿ ಮತ್ತೇನತ್ರಿ ಯಾವ ಕಾಲೇಜ್ಗೆ ಹಚ್ಚರಿ ಯಾವದ್ರೀ
ಹ ಕೃಷಿ ಮಹಾವಿದ್ಯಾಲಯ ರಾಯಚೂರ್
ಹಾ ರೀ
ಹ್ಮ
ಕೃಷಿ ಮಹಾವಿದ್ಯಾಲಯ ನ ಕೃಷಿ ಕೃಷಿ ಮಹಾರ ವಿದ್ಯಾಲಯ ನವದೆಹಲಿ
ನೀ ನ
ಹ ಓಕೆ ರೀ
ಹ್ಮ ಎಲ್ಲಿ ಬರ್ತಾರೆಶ್ ಎಲ್ಲಿ ಬರ್ತಾರೀ ಕೃಷಿ ಮಹಾವಿದ್ಯಾಲಯ ನವೋದಯ ಹ
ಈ ಕಡೆ ಇದು ನೀವು್ದಲ್ಲ ಬರ್ತ ನೋಟ್ರಿ ನವವುದೆಲ್ಲಿ
ನ ನದೆಲ್ಲಿ ನವದೆಲ್ಲಿ ಬರ್ತನ್ರಿ ಹ್ಮ್ ಹ ಬಾರಿದ ಬಾರಿದ ಅಂತಲತ್ತರಿೀ ಮಲ್
ಪಿಂಕ್ ಕಲರ್ ಬ ಯಾರು ಬಂದ್ರೀ ಬಾರಿ ಕತ್ತಾರ
ಅದೇನೋ ಬಾರಿ ಅದ ಹಂಗ ಅದ ಹಿಂಗದ ಅಂತ ಹೇಳತಿರಿ
ಹೌದು ಬಾಳ ನಿಮ ನಿಮ್ಮ ಅಪ್ಪ ಆದ್ರೆ ಇಲ್ಲಿ ನಿಮ್ಮ ಅಪ್ಪನ ಕಾಲೇಜ್ರ
ಇಲ್ಲಿ ನಿಮ್ ಅವ್ನ್ ಕಾಲೇಜ್ ಸೌಕಸ್ ನಟ್ರತೀರ
ಆ
ಇನ್ನೊಂದ್ ದಿನ ಕೆ ಕೆಲ್ಸವ್ರಿ ಒಳಗ
ಬುಕ್ ಕುಡ್ಕಾಡ್ ಕುಡುದ ಬುಕ್ ಕುುಡುಕಾಡ್ ಕುಡುದದೇನ್ರರಿ
ಬುಕ್ ಕುಡ್ಕೇಳ್ಕ ಕೊೊಂಡೋದಿಲ್ರಿ ಅವ್ರ ಒಂದ್ ಬುಕ್ ಕು ಕೊಡ್ತಾರಂತ್ರಿ ಅದು ತಗೊಂಡ್ ಹೋಗ್ದ ರೀ
ಹಾ್ ತೋಂಬರಿ ನೀವು ಗಪ್ ತುಪ್ಲೆ ನಾವು ಗಪ್ುಪ್ಲೆ ಹ್ತಿದ್ರ ಸಾಕಷ್ಟು
ಕವ್ರ ಎದ್ರರು ಬರಾರ ಏನ ಹೋಗಿ ಲೋಡ್ರಿ
ಏಲ್ರರಿ ಹಓ್ತಾರ ಓ್ತಾರ
ಹೊ ಉತರನ
ಹಂಗೆ ಹಓ್ತಾರ ಅವ್ರಿಗೆ ಮನ್ಸ್ಕ ಬಂದಾಗ ಏ ನಾಳಿಗೆಲ್ಲ ಎಕ್ಸಾಮ್ ಏ ಇವ್ರ ಬರಲ್ೀ ಇವ್ರು ಬರಲ್ರಿ ಇ್ರ ಲಗ್ನಗ ಹೋಗರ್ರೀ
ಖರ ಬಾರೆ
ಅವ್ರ ಹಾಕ ಬಟ್ಟಿ ಅವ ಹಕರ್ ನೋಡ್ರ ಗೊತ್ತ
ಅವ್ರ ನೋಡ ಅವ್ರ ಕಾಲನ್ ಚಪ್ಪಲ್ಲ ಅವ್ರ ಸಾಲಿ ಕ ಲಕ್ಷಣ ಒಂದ್ ಜರ ಬ್ರೀ
ಕಾರ
ಹ್ಮ್
ಮ
ನಾನ್ ನೋಡ್ತಾರೋ ನಾನ್ ನೋಡ್ತಾರೋ ಹುಡರಪ್ೇ
ಹ್ಮ್ ನಿನಕ್ಕ್ರೆ
ನಗ್ರಿ ನೀವ್ ಇದ್ರ ನೀವು ಒಳ್ಳೆ ಹುಡುಗ ಆಯ್ತ
ಹ್ಮ್ ನಮಗೇನ್ ನಮಗ ನ್ ನಾ ನನ್ ಯಾಕ ನೋಡ್ತಾರ ನಿವುೂ ನೋಡ್ತಾರಲ್ಲ ನಿಮ್ದ ಪಿಂಡಂದ ಒಡ್ರರಿ
ತೋರ್ಸ ನ
ಹ್ಮ್ ಬುಕ್ ಸೋಂಬರಿ ಮತ್ತ ಪುಸ್ತಕ ಪುಸ್ತ ಪುಸ್ತಕ ಸಂಬರ ಪುಸ್ತಕ ಹ್ಮ್ ಮುಖಂಡ್ರ ಮುಖಂಡ್ರ ಏನು ಹೇಳಪ್ಪ ಮು
ಏನ್ ರೀ ರಕ್ಕ ದಬಾಸ ಉಂಟ ನೋಂಗಿ
ಏನ್ ರೊಕ್ ಏನ್ ದಬಾ್ ಇಲ್ರರಿ ಆ ಪಿಟ್ಟಿ ಸರ್್ರ ಹಾಕ್ೋಕಲ್ರರಿ
ಮ ನಿಂದ್ರ ಅಲ್ಲಿ ಹೊಯಟ್ ಹೋಗ್ತರಿ ಮುಂದಕ್ಕೆ ಹೋಗ್ತರಿ ಹಂಗಗೆಯ್ಯ
ಏ ಏನ್ ಮಾಡಡುದ್ರಿ ನಿಮ ನೀವು ಪುಸ್ತಕ ತಗೊಂಡ್ ಬರೋವಷ್ಟಿಗೆ ನಮಗ ಸಮಯ ಮೀರ್ತ್ರರಿ
ತಾಳ್ರಿ ಹಿಂಗ ಯಕ ಮಾಡ್ತೀರಿ
ತಾಳಂದ್ರ ತಾಳಿದವನೇ ಬ ಭೀಮಗ
ಅದೇ ತಾಡ ಅಲ್ಲಿ ನಿ್ದರಿ
ಇಕಡೆ ಬರ ಚಾಂಗ್್ರ ಕಡೆ ಹ ಮತ್ ವಾಪಸ್ ಊಟದ ಬಿಡ್ರಿ ಊಟದ್ ಬಿಡ್ರಿ ಸತ್ ಅಂಗಡಿ ಹಸೆಟ ತೊಂಬೂರ ಆಾಪ್ಚಪ್ಪರಿಗೆಂತ ಹ ಏನ್ರ ತಿಿಂದ್ ಬರ ನಡರಿ
ಏನ್ರನ್ ಜಂಬಲ್ರಿೀ ಪೂರಾ
ಏನ್ ಗಂಬಲ್ ನ್ ಏ ಮತ್ತ ಏನ್ ಮಾಡ ಗದಲ್ ದಗದಲ್ ನಿಮ್ದ ನಿಮ್ದ್ ಪುಸ್ತಕ ಕೂಡ ಕೆ ಯಾವ ಬರ್ತಾರೀ ರಾವ್ ಮೇಡಮ್
ಇಲ್ಲ ಅವ
ಏನ್ ಹಾ ರೀ ಯಾವ್ ಬರ್ತಾರ
ಯಾರ್ ಮೇಣಂಗ್ರೀ ಪತ್ತರ್ ಮೇಣ
ಇಲ್ಲ ರಾಮ್ ರಾಮ್ ಮೇಡಮ್
ಅವರು ಉುರಿ ಬೇರೆ ಆಯ್ತು
ಮತ್ತೆ ಈಗ ಹೊಸದ್ ಹಿಡಿದ್ರಿ ಹೊಸದ್ ಹೊಸವರು
ಹ್ಮ್
ಆ ರೂಪ
ಹೌ ಸೊ
ಏನಾಗನ್ಸರಾ ಹ ಸರಿ ಹಕ ಅವಾ ಮಾತಾಡ ಹಾ ರೀ ನಿಮ್ದಲ್ಲ ಓಪನ್ೇ ಅವ ಓಪನ್ೇ ಆದ್ರ ನಮಗೆಲ್ಲ ಹ ಓಪನ್ ಆದ್ರ ನಿಮ್ದಲ್ಲ ಏನ್ ಮುಚ್ಚಿದಿಲ್ಲ ಹಾ ಮಾತ್ರ
ಮತ್ತೆ ಹೇಬು ಕಡ
ಕೇದಾರ್ನಾಥ್ ಹದ್ರ ಕೇದಾರ್ನಾಥ್ ಕೇದಾರ್ನಾಥ್ ಮಂದಿರ
ಎಲ್ಲಿ ಹೋದ್ರೀ
ಈ ಕಡೆ ಈಡೆ ಹೋ ನೋಡ್ರಿ ಇದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್
ಕೇದಾರನಾಥಗೆ
ಕದಾರ್ನಾಥ ನರ್ ಕೆಂಪ ಡ ಕ ನೋ ದವೋ ದಡಿವ ಬಾಪರ
ನಾೂರ ಮೂೂರಮ್ಮದ ಆಗ ನಮ್ಮ್ ಊರ ರಮ್ಮದಾಗ ನಾ ಹೆಜ್ಜಿ ಕುಣಿಯುವಾಗ
ಊರಿನ ಮಿಂಚೆಲೆ ನಗೋ ಇಲ್ಲಿ ನೀ ಕೊಡುವಾಗ ಸ್ಮೈಲ್
ಮತ್ತತ್ ಮತ್ತೇನ್ ನೋಸಸ್ತೇನೆ ನಿಮಗ್ ಬರ್ಬ್ರೀ ಅದ ಹಾಕ್ರೀ ಅಂದ್ರೆ ಸ್ವಲ್ಪ ನೀ ಸಿಕ್ಕಿಲ್ರಿ ನೀ ಈ ಜಂಜಾಟ
ನಮಗ್ ಹಾಡ ಬರಲ್ ಮೂರಮ್ಮ ನಮಲ್ರರಿ ಬ್ಯಾರೆಬ್ ಬರ್ ಬತಿವಿ
ಇಲ್ಲೆಲ್ಲ ಯಾರು ಬ್ರೀ ಇ ತೊಂಬ್ರ ತೊಂಬ್ರಿ ಪಬಡಕ್ ತೊಂಬ್ರ
ನಮ್ಮದೇಕ ಆಗದ
ನನಗ ಅದೇ ಅಸ ಪರಿಶನ್ಗದಲ್ಲಿ ನಿಮ್ ಅಂತವರು ಇಲ್ಯಕ್ ಬಂದಿರತ್ತ ನೀವ್ನ ಬೇರೆ ಬೇರೆ ನಿಮ್ ಲೆವೆಲ್ ನೋಡ ಬೇರೆ
ಅದು ಬಾರಿ
ಹ್ಮ್ ಬೇರನ ಇಟಕ್ ಬಂದಿರ ಅದೇರ್ಥಗಲ್ಲ ಇವತ್ತು ಹಾ ರೀ ಮತ್ತ ಏನ್ಡಸ ನಮ ಎಡು ದಿನ ಎಡು ದಿನ ಆದಚ್ಚ ಪೋನ
ಅ ಏನ್ರಿ ನೀವು ಅಚ್ಚಲ ಆಗಿರರಿ ಈಗ ಎಲ್ಲ ಮರ್ತರ ನಮಗ್
ನೀವ್ ಮರ್ತರಿ ನೀವ್ ಮರ್ತರಿ ನೀವು ನಿಮ್ ಬಾಸ್ ಕೂಡ ಶೇರ್
ಈಲ್ಲಾ ಫುಲ್ ಈಗ ಶನಿ ಬಂದರೆ ಎಲ್ಲಾ ಫುಲ್ ಹಿಂಗ ಬೇಜಾತಿ ಮಾಡದು
ಬೇಜ್ಜತಿ ನೀ ನೀವ್ ಮಾಡ್ತೀರಿ ನೀವು ನೀವ್ ಮಾಡತ್ತರಿ ನಾಲ್ಲ
ಹ್ಮ್ ಗೊತ್ತ ತವ್ರ ಮಾಡ್ತಾರಂತೆ
ಅಲ್ಲ ಕಣ ಮುಂದೆ ಕಾಣತ್ವ್ರ ಬಾಸ್ ಕೂಡ ಸೇರಿ ಏನ್ ಮಾಡಾತ್ತತಿರತ್ತ
ಹ್ಮ್ ಹ್ಮ ಹ್ಮ್
ಹ್ಮ ಮತ್ತ ಮತ್ತೆ ನಡ್ಸಿರ
ಮತ್ತ ಗುಡ ಸವಾರಿ
ಗಿಡ ಒಂದು ಏನ ಹತ್ತ ಇಪ್ಪತ್ ಗಿಡ ಅವ್ರ
ಮತ್ತೆ ಕೇಳ್ಕ್ಕೆ ಯದಾರಲ್ರಿ ಪೂರಾ ಹಿಂಗ ಒಟ್ಟು ಹಿಂಗ ಇದರು ಸಕ್ತಂಬತ ಇಲ್ಲ
ಮುತ ಬರ ಮ್ಯಾನ್ಕಿ ಗಿಡ ಚಾರ್ ನೋಡ್ರಿ ಚೆನ್ನಕ ನಿಮ್ ಕಡೆ ಆಗಿಡಚರ್
ನಮ್ ಕಡೆಗೆ ಇದು ಸೇವನೆ ಗಿಡ
ಶೇಮನ್ಗಡೆ ಬೆಳತಾರ ನಂಗ ಆ್ತ ನಮ್ ಕಡೆ ಹೊಸ ತಳಿ ಬಂದದ ದ್ರ ಐರ್ದಾಗ ಆದ್ರೆಏನ ಇಲ್ ಬಂದಿಲ್ರು
ಹ್ಮ್ ನಂಬಲ್ ಭ ಹೊಸ ಹೊಸ ಹೊಸ ಕ್ರಾಕ್ಸ್ ಬಂದವ್ರಿ
ಹೌದು ಅದಕ್ಕೆ ಕಪ್ಪದ ಯತ್ತು ತೊಡ್ರ ರ ಅದು ಎ ಎ ಎತ್ರದು ಕೊಕ್ಕ ಅದ ಎಂಟ ಬಿತ್ರ ರೊಕ್ಕ
ಯಾವಕ್ರೀ ಇವಕ್ಕ ಎರಡ್ ಸಾವಿರ
ಪೋಡಿಯಾಲ್ ಹೆಂತವ್ ಹೇಳ್ತಾರ ನೋಡಿ ಅವು ಯೆದ್ರ ತೊಂದರೆ ಬೇಬಿ ಬೆಂಗಳುರ ಮಜೆಸ್
ಎರಡ್ನೂರ ಹದ್ಮೂರು ರೂಪಾಯಿ ಕೊಟ್ಟ ನೋಡ್ರಿ ಸ್ವಲ್ಪ
ಅಟ್ಟೆ ಹೇಳ ಮತ್ತ ದೋ ಎರಡ್ ಸಾವಿ ಅಂತಲ್ಲ
ಸುಮ್ರಿ ನೀವ್ ಏನ ಅಂತೀರ ಅಂತ ನೋಡ್ರ
ಹ್ಮ ಭಾಯ ಬಿಡಸ್ತೇವರಿ ನಿಮ್ ಕೈಯಾಗ ನಿಮ್ ಭಾಯಂದು ಎರಡ್ನೂರ ಹದಿಮೂರು ಇರಲ್ಲವು ಅಯವು ಮೊರಂ್ ಮೊರಮ್ಮದ ಬಿಟ್ಟ ಹೋಗಸ್ರು ಹವು ತ ಮಂದಿರನು
ಮೋರಂದಾಗ ಇಲ್ರಿ ಮನ್ ಕಾರುಣ್ಯಾಗ ಅಲ್ಲಿ ಎತ್ ಎತ್ ಓಡ್ಸಲತಿರ್ವು ಆ ಯತ ಒಡಸ ಸೈದಿಗ ಇಟ್ಟರು ಇವು
ಹ್ಮ್ ಯತ್ತಗ ಹಾಕಿದ್ರ ನೋಡ್ ಮತ್
ನಾನ ಅಲ್ಲಿ ಇಟ್ಟು ಈ ಹಾಕೊ್ ಬಂದೀಿನಿ
ಚಲೋ ಮಾಡಟ್ರ ಕೆಲ್ಸ ಹಪ್ ಗಟ್ಟಿರ್ ಕೆಲ್ಸಿವವು ಬರರಿ ಬರರಿ ಪಟ ಪಡ ಬರರಿ ಸಲ್
ಸರಿ
ಬರ ಬರಿ ಸ್ವಲ್ಪ ನಮೂರ ಮೋಹರಮದಾಗ್ ಹ್ ಬರೀ ಮಾತ ಪ್ಪೋಡಪ
ಹ್ಮ್
ಜೀವನದಾಗ ಎನ್
ಅದು ಕಬ್ಬಳನೇ ಏನ್ರಿ ಇದು
ಹಾ ರೀ ಹ್ಮ್ ಕೊಬಣ ರೀ ಕೊಬ್ಬಣ
ಹ್ಮ ಹ
ಬರಿ ಬರಿ
ಹ ಹಾ ಬಂತತೋರ್ ಅವ್ರ ಗಾಡಿ ನೋಡ್ರಿ ಗಾಡಿ
ಎಡ್ತನ ಇಡತನ್ ಆಮ್ಯಲ್ ಹಚಟಿನ್ರಿ ಸ್ವ